ನಮಸ್ಕಾರ ಆರಾಮದ್ರಿ ನೀವ ಎಲ್ಲ ಆರಾಮದ್ರಿ
ಎಲ್ಲಾ ಆರಾಮ ಬಿಡ್ರಿ
ನಾಸ್ತಾಗ ಇಷ್ಟ ಆಯ್ತ್ರಿ
ಅ ಅ
ಏನಲ್ರ ಇವಾಗ ಎದ್ದ ಸ್ಥಾನಾಗಏನ ಆಯ್ತು ನಾಷ್ಟ ಮಾಡಿದ್ವಿ ನಿಮ್ದು ನಮ್ದ ನಾಷ್ಟ ಇವಾಗ ಆಯ್ತಾರೆ ಹೋರಿ ತಿಿಂದ ಬನ್ನಿ ನಿಮ್ದ್ ನಾಷ್ಟ ರೀ
ನಾವ ಮಾಡ್ಬು ಈ ಹ್ಮ್ ಏನ್ ಮಾಡ ಆತಿರತ್ತ
ಈಗ್ ಮಾಡ್ಬೇಕಕ್ೇಂದ್ರ ಏನಲ್ ನೋಡ್ರಿ ಟ್ರಿಪ್ಗ ಹೋಗ ಪ್ಲಾನ್ ಹಾಕಕ್ರಿ ಮಾನ್ಸ ೀನ್ ಎಲ್ಲ ಇಾಗಲ್ಲ ಈ ಕಡೆ ಮಂಗ್ಗಳೂರ್ ಸೈಣ್ಣ ಮುಳ್ಳಂಗೇರಿ ಕಡೆತಗಿ ಬಳಳ್ಕಂತಾರೆ
ಹ್ಮ್ ಹ್ಮ್ ಹ್ಮ ಏನ್ೀ ಮತ್ತೆ ಟ್ರಾವೆಲ್ ಮಾಡದ್ರ ಬೈಕ್ ಹೋಗ ಕಾರು ಟ್ರೇನ್ ಬಸ್ು
ಟ್ರೈನಗ ಹೋದ್ರೆ ಬಡ್ಜೆಟ್ ಫ್ರೆಂಡ್ಲಿ ಇರ್ತತ್ರಿ ನಮ ಪ್ರಕಾರ ಎಂಜಾಯ್ಮೆಂಟ್ ಎಲ್ಲ ಅಂತ ಅಂದ್ರೆ ಇದಕ್ಕೆ ಹೋಗ ಹ್ರರಿ ಯದಕಂದ್ರೆ ಬೈಕ್ ನಲ್ಲಿ ಹೋಗ್ಬೇಕ್ರಿ ಕಾರ್ ನಲ್ಲ ಆದ್ರೂ ಒಳಕೂತಂತ ಕಾರ್ ನಲ್ಲ ಹೋದ್ರು ಕೂಡ ಒಂದ್ ಐದಾರ ಜನ ಇರ್ಬೇಕ ಇನೋವಾ ಎರಟಿಗೆ ಅಂತ ಸೀಟ್ ಅಂತ ಕಾರ್ ತಗೊಂಡ ಹೋಗ್ಬೇಕ್ರ ಯಾಕಂದ್ರೆ ಅವು ಸೆವೆನ್ ಸೀಟ್ ಕಾರ್ ಅಲ್ ಆರಾಮ್ ಎಂಜಾಯ್ಮೆಂಟ್ ಹಾಕೈತಿ ಜಗಿ ಜನ ಫ್ರೆಂಡ್ಸ್ ಇರ್ತಾರ ಈಗ ಬರ ನಾಲ್ಕ್ ಜನ ನಾಲ್ಕ್ ಜ ಹೋಗಂಗಿದ್ರೆ ಬೈಕ ಬೆಸ್ಟ್್ರೀ ಎರಡ್ ಮೂರ್ ಬೈಕ್ ತಂದ್ರಬಟ್ರ ಹ ಬೈಕ್ ಮೇಲೆ ನೇಚರ್ ನೋಡ್ಕಂತ ಎಂಜಾಯ್ ಮಾಡ್ಕೊಂತ ಹೋಗೋದಲ್ರರಿ
ಓಕೆ ಓಕೆ ಮತ್ತ ಈಗ ಆರಾಮ್ ನೇಚರ್ ಅದ್ರ ಒಳಗ ನಾವು ಫೀಲ್ ಮಾಡ್ತೇವ್ರಿ ಇದ್ರೊಳಗೆ ಫೀಲ್ ಆಗತ್ರಿ ಬೈಕ್ ಮೇಾಲ ಕಾರ್ ಕಾರ್ೊಳಗ ಹೆಂಗ ಒಂಂತರ ಒಳಗ ಕೂತ್ಂತ
ಹಾ ಒಳಗೆ ಕುೂಂತರ್ತವ್ರೀ ಅವ ಅದೇ ಜಾಸ್ತಿ ಜನ ಮತ್ತ ಅಂದ್ರೆ ಹಂಗೆ ಎಂಜಾಯ್ ಮಾಡ್ಬೋದ್ರಿ ಹಂಗೆ ಮಾತಾ ಎಂತ ಆದ್ರೆ ನೆಚರ್ಗ್ತಿ ಇಲ್ಲ ಅಷ್ಟೊ ಕಂಡಗಲ್್ರಿ ಆದ್ರ ಪ್ರ್ರೆಂಡಸ್ರ್ತರಗೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಮನೆಯಲ್ಲಿ ಶಾಪುರ್ತಗಲ್ಲಿ ಒಂದು ಇದು ದಬ್ಬ್ದಾಬಿ ಫಾಲ್ಸ್ ಅಂತ ಬರ್ತೈತ್ ರರಿ ಬೈ ನಲೆ ಹೋಗಿದಿ್ರಿ ಅಲ್ಲಿಗೆ ಹ ಶಾಪ್ ವರ್ಕ್ ಹೋಗ್ದಿ್ರಿ ಅಲ್ಲಿಂದ ದಬ್ಬ್ದಾಬಿ ಫಾಲ್ಸ್ ಅಂತ ಎಂಬತ್ ಏಟಿ ಕಿಲೋಮೀಟರ್ಸ್ ರೀ ಅಲ್ಲಿ ಫುಲ್ ವೆದರ್ ನೋಡ್ಕಿಂದ ಹೋಗಿದಿರೀ ಫಸ್ಟ್ ಗೆ ನಾವು
ಆ
ಅಲೋ ರೀ ಹರೀಶ್ ವೇದರ್ ನೋಡ್ಕಂತ ಹೋಗಿದರಿ ಪ್ರಶ್ ನವು ಏ ಬೈಕ್ ಮೇಲೆ ಹಯ ಬೈಕ್ ಮೇಲೆ ಹದ್ತಂದ್ರೆ ಎಂಜಾಯ್ಮೆಂಟ್ ಇರ್ತ್ತಾರೆ ಅದೇ ಎಂಬತ್ ಕಿಲೋಮೀಟರ್ ಅಷ್ಟೇ ಇತ್ತು ಆದ್ರೂ ಕೂಡ ಫುಲ್ ಎಂಜಾಯ್ ಐತ್ರಿ ಎರಡು ಬೈಕ್
ಓಕೆ ಕೆ ಓಕೆ ಮತ್ತೆ ಬಿಜಾಪುರ್ದಿಂದ ಶೀದಾ ಏನ ಇಲ್ಲಿ ತರ ಬೈಕ್ ಹೋಗಿರ ಹೆಂಗ ಹೋಗಿರಿ ಮತ್ತೆ
ಇಲ್ಲಲ್ರಿ ಬಿಜಾಪುರ್ಂದ ಅಲ್ಲಿ ಶಾಪುರ್ ತನಕ ಇದು ಬಸ್ನ ಹೋಗಿದ್ರೆ ಇಲ್ಲಿಂದ ಬೈಕ್ ನಮ್ ಫ್ರೆಂಡ್ ಅಲ್ಲಿಂದ ಅಡ್ಜಸ್ಟ್ ಮಾಡಿದ್ರೆ ಶಾಪೂರಗ ಅಲ್ಲಿಂದ ಹೋಗಿದ್ರ ಅಲ್ಲಿಂದ ಶಾಪುರಗೆ ಹೋಗಿ ಅಲ್ಲಿ ಉಳ ಕಂದು ಅಲ್ಲಿಂದ ಇದಕ್ಕ ಹೋಗಿದೀವಿ ರೀ
ಹ್ಮ್ ಹ್ಮ್ ಹ್ಮ್
ದಬ್ಬಧಬಿ ಫಾಲ್ಸ್ ಅಲ್ಲಿ ಗವಿಸಿದ್ದೇಶ್ವರ ಅಂತ ಇದು ಟೆಂಪಲ್ ಇತ್ರ ಅದು ಫುಲ್ ಮಸ್ತ್ ಇತ್ರಿ ಈಗ ಹೆಂಗ ಜೋಗ ಜಲ್ಪಾತ್ ನೀರ್ ಬಳ್ತಾ ನೋಡರಿ ಯಾವ್
ಹ್ಮ್ ಹ್ಮ್ ಅದ್ರೊಳಗೊಂದ್ ಲಿಂಗ ತ್ ಅಲ್ಲಿ ಒಂದ್ ಹೌದು ಗವಿಸಿದ್ದೇಶ್ವರ ಅಲ್ಲಿ ಹಂಗೆ ಸನ್ನದಿ ಡ್ಯಾಮ್ ಸನ್ನ
ಹಾ ಸಣ್ಣತ್ತ ಬಿಡ್ಜ್ ಅಲ್ಲೇ ಹೋಗಿದೀವ್ರರಿ ಅದು ಫುಲ್ ದೊಡ್ಡದ ಐತ್ರಿ ನೀರು ನೀರ್ ಹಾ ಅದಾವ್ರೀ ಹೌದ ಅದು ಅದು ಕೂಡ ನೋಡ್ಕೊಂಡ ಬಂದವಿ ಹೋಗಿ ಎಲ್ಲಾ ಹಳೆ ಹಳೆ ಕಾಲದ ಅಶೋಕ ಇದ್ರದ್ದ ಎಲ್ಲಾ ಮಾಡಿರದ್ರಿ
ಬುದ್ಧದ್ದು ಮಹಾವೀರ ಬುದ್ಧ ಸಿದ್ಧಾರ್ಥ ಗರ್ದಲ್ಲ ಇದ್ದರಿ
ಹಾ ಹೌದ್ರಿ ಹಾ ಎಲ್ಲಾ ನೋಡ್ಕೊಂಡ ಬಂದಿವಿರಿ ಎಲ್ಲಾ ಅಂದ್ರೆ ಅವು ಕಲ್ಲುಗಳು ಎಲ್ಲಾ ಎಲ್ಲಾ ಅವವಾಗಿನ ಕಾಲ ಎಲ್ಲ ತುಂಡ್ ತುಂಡ್ ಆಯ್ಬಿಟ್ಟವ್ರಿ ಬಾಳ ದ್
ಹ ಈಗ ಹುಡ್ಕ್ಯಾಡಕ್ ಈಗೆಲ್ಲಾ ಹುಡ್ಕಾಡಿ ತಗ್ದಿಡಾತಾರ ಅಂದ್ರೆ ಅವೆಲ್ಲಾ ಜೋಡಸುದು ಇ ಜೋಡಸೋದ ಬಾಳ ಅದಾವ ರೀ ಇನ್ ಸ್ವಪ್
ನಾವು ಇನ್ನೊ ಜಗ್ಗಿ ಅದ ರೀ ಜೋಡ್ ವಲ್ಯದಲ್ಲೇ ಏನು ಪಾರ್ಟಸ್ಗಳು ಹಂಗೆ ಸಿಕ್ಕಿಲ್ರರಿ ಅವ್ರಿ ವರ್ಷ ಸಿಕ್ಕ ವರ್ಷ ಸಿಕ್ಕಿಲ್ಲ ಅದಾವ ರೀ ಹಂಗೆ ಹೊಟ್ಟೆ ಎಲ್ಲ ಅಲ್ಲಿ ಇಲ್ಲಿ ದಬ್ದವೇ ಫಾಲ್ಸ ಗೆ ಹೋಯದ್ರಿ ಅಲ್ಲೇ ಫುಲ್ ಮಳೆ ಬಂತ ಸಿಡ್ಲು ಬಂತ ಎಲ್ಲಾ ಎದ್ರಿ ಬಂದೇ ಬಿಟ್ಟವ್ರಿ ಫುಲ್ ಮಳೆ ಫುಲ್ ಸಿಡ್ಲ ಬಂತ ಹಾ ಇನ್ನು ತಳಗಳವ್ರಿ ಅಷ್ಟೇ ಹ ಟ್ರ ಟ್ರಿಂಗ ಹಂಗ್ ಮಾಡಿದ್ರಿ ಬೈಕ್ ಫುಲ್ ಅಲ್ಲಿ ಮಟ್ಟ ಹೋಗಲ್ರರಿ ನಿಯರ್ ತನಕ ದಬದ ಫಾಲ್ಸ್ಗೆ ಎಷ್ಟ ಒಂದು ಎಷ್ಟೊ ಒಂದು ಏಟ್ ಹಂಡ್ರೆಡ್ ಮೀ ಅ ಇ ಅಲ್ಲಿಂದ ಟ್ರಾಕಿಂಗ್ ಮಾಡಕ ರಿ ಅದು ಮಸ್ತ ಎಂಜಾಯ್ ಬರ್ತ್ರಿ ಅದು ಅಲ್ಲೇ ಹೆಂಗ್ ಟ್ರೆಕ್ಕಿಂಗ್ ಹ ಏನು ಬೈಕ್ ನಾಗ ಎಂಜಾಯ್ ಮಾಡಿದ್ರೀ ಅಂದ್ರೆ ಟ್ರಾಕಿಂಗ್ ಮಾಡ ಕಡೆ ಫುಲ್ ಎಂಜಾಯ್ಮೆಂಟ್ ಇರುತ್ತ ಸ ಫ್ರೆಂಡ್ಸ್ ಜೊತೆ ಮಸ್ತ್ ಇತ್ರಿ ಹೋಗಿ ತಳಗಿಳಿದಿರಿ ಅಲ್ಲಿ ಒಂದ್ ಸ್ವಲ್ಪ ಇಲ್ರರಿ ಇಲ್ಲ ಅದು ಯಾದಗಿರಿಗ ಒಂತ ಒಗಿದ್ರ ಅಷ್ಟ ಇರಿ ಅವರು ಹಂಗೆ ನಿಂತಿದ್ರೆ ನಾವು ಹಂಗೆ ಸೈಡ ಅಲ್ಲಿ ಹಂಗೆ ಹೋದ್ವಿ ರೀ ಪೊಲೀಸರಏನು ಇದ್ದಿಲ್ಲ ನಮ್ ಫ್ರೆಂಡ್ದ ಬನ್ ಡಿ ಎಲ್ ಕೂಡ ಇತ್ತರಿ
ಹಾಂಗ ಮಾಡಕತ್ರಿ ಹೆಂಗ ರೀ ಅವ್ರಲ್ಲಾ ನೋಡಿದ್ರು ಮಾಡುದ್ರು ಅಂದ್ರೆ ಅವ್ರ ಕೈಯ ಫೋನ್ ಟೆಕ್ನಾಲಜಿ ಇರತೇತಿ ನೋಡ ನೋಡದರು
ಇಲ್ಲ ನಾವ್ ನಾವ್ ಹಂಗೆ ನೋಡ್ಕಿಂದೆ ಹೋದವರಿ ಅವರು ಅ ಕಡೆ ಸೈಡ್ ನಿಂತಿದ್ರು
ಹ್ಮ್ ಯಾಕಂದ್ರೆ ನಿಮ್ಗೆ ಗೊತ್ತೇ ಅದ ಈಗ ಟೆಕ್ನಾಲಜಿ ಹೆಂಗ ಮುಂದೂಡೆ ಅದ ಎ ಜನರೇಷನ್ ುಲ್ ಮದವೇ. ಅ್ರ ಮೊದ್ಲಿಕ್ಕಿತ್ತ ಈಗನ್ ಜನ್ರೇಷನ್ ಫುಲ್ ಮುಂದ್ ಹೋಗ್ಯದ್ ಬಿ. ಡ್ರಿ ಆದ್ರ ನಮ ಇನ್ನ ಇಂಡಿಯಾ ಹಿಂದೆ ಇತ್ತು. ಯಾವ ಯಾರ್ ಕೈ್ ಸಿಗ್ಬೇಕು ಅವ್ರ ಕೈ್ ಸಿಗಲ್ತ್ರಿ ಬಹಳ ಹೆಚ್ಚು.
ಹಾ.
ಕರೆಕ್ಟ್ ಟೆಕ್ನಾಲಜಿ ಅವ್ರ ಕೈಗೆ ಹೋಗೋಲ್ ಈಗೆಲ್ಲಾ ಸ್ಕ್ಯಾಮ್ ಅದು ಇದನೇ. ಬಾಳ ನಡದ್ ಬಿ್ರಿ. ಟೆಕ್ನೋಲಜಿ ತ ಹ್ಮ್. ಈ ಟೆಕ್ನಾಲಜಿ ಆನ್ಲೈನ್ ಫೋನ್ ಫೋನ್ ಪೇ ಇವೆಲ್ಲ ಬಂದ್ ಬಳತ ರೋಡ್ ಮೇಲೆ. ರಕಶಗಲ್ಲಗೆ ಬರಿ ಒತಾ.
ಹಾ ಅದೇ ಒಂದು ಓ ಟಿ ಪಿ ಹೇಳಿದ್ರೆ ಅಕೊಂಡ. ಎ ಟ್ರಾಕ್ಸ್ರ್ಲ್ರಿ.
ಹ್ಮ್ ಎಲ್ಲಾ ನಮ್ ಟೆಕ್ನಾಲಜಿ ನಮ್ ಲೈಫ್ ಸ್ಟೈಲ್ ಹೆ. ಮೊದತ್ಂದ್ರೆ ಜನ ಲೆಟರ್ ನ್ಯೂಸ್ ಪೇಪರ್. ರ ಲ್ಯಾಂಡ್ ಲೈನ್ ಫೋನ್ ಇದ್ದು ರೀ ಅವಾಗೆಲ್ಲ.
ಹ ರೀ.
ಈಗ ಸ್ಮಾರ್ಟ್ಫೋನ್ ಇಂಟರ್ನೆಟ್. ಫುಲ್ ಸ್ಪೀಡ್ ರೀ ಮತ್ತೆ. ಎದ್ದಕ್ಕದಕ್ಕೂ ಇಿಲ್ಲ ಹ್ಮ ರೀ ಮೊದಲ್ ಎಲ್ಲಾ ಲ್ಯಾಂಡ್ಲೈನ್ ಫೋನ್ಗಳದಾಗ ಯಾಂಡ. ದಾಗ ಎ ಚಂದ್ ಆರಾಮ ಗ್ರೂಪ್ ಕೂತ್ ಮಾತಾಡ್ತಿದ್ದೆವು. ಈಗ ಒಬ್ಬರು ಪೋನ್ ಆಗೇ ಒಬ್ರು. ಅವೆಲ್ಲಾ ಇನ್ಫಾರ್ಮೇಶನ್ ಏನ್್ರ ಬರ್ಬೇಕಂದ್ರೆ ನ್ಯೂಸ್ ಪೇಪರ್ ಇದ್ದು ಬುಕ್ ಎಲ್ಲ ಓದ್ತ. ಈಗೆಲ್ಲಾ ಫೋನ್ದಾಗ ಎಲ್ಲಾ ಫೋನ್ದಾಗೆ ಅವಲ್ಲ ಅವನ್ಲೈ ಮಾಡಟ. ಹ ಜ ಪ ಬಡ್ ಸಿಿ ಗಸ್ಟ್ ಎಫಕ್. ಯ ಒಂದು ಟೂ ಪಾಯಿಂಟ್ ಫಲ್ಮ್ ಐತೆಲ್ರಿ ರೋಬೋಟಿಕ್ ಅದ್ರ. ಫುಲ್ ತರಿಸರ್ಷ.
ಹಾ ರೀ.
ಹ್ಮ್ ಅವಾಗೆಲ್ಲಾ ಈಗ ಅವವಾಗಿನ ಕಾಲದ ಸ್ಟೂಡೆಂಟ್ಸ್ ನು ಡಿಪೆಂಡ್ ಆಗಿದ್ದದ್ರ ಮೇಾಲ ಟೀಚರ್ಸ್ ವರ್ಕ್. ಟಸ್ಟ್ ಬುಕ್ ಈಗಿಲ್ಲ ಒಟ್ಟರು. ಗೂಗಲ್ ಚಾಟ್ ಜಿ ಬಿಿಟ್ಟಿ. ಹ್ಮ್ ಅವಾಗ ಎಂಟರ್ಟೈನ್ಮೆಂಟ್ ನ ಲಿಮಿಟ್ ಇತ್ರಿ ಈಗಿಲ್ಲ ಅವಾಗ ಟಿವಿ ರೇಡಿಯೋ. ಡಿಯೋ ಅದ ಇಷ್ಟೇ ಈಗಿಲ್ಲ ಫೋನ್ದಾಗ ಚಂತಾನೆ ಇಷ್ಟ ರೀಲ್ಸ್ ರೀಲ್ಸ್ ರೀಲ್ಸ್ ರೀಲ್ಸ್. ಹ್ಮ್ ಈಗಿನ ಅವು ಇದದು ಏದು ಟಕ್ನ. ಕರೆಕ್ ಯಸ್ ಮಾಡ್ಕಬೇಕ ರೀ. ಕರೆಕ್ಟ್ ಯೂಸ್ ಮಾಡಿದ್ರೆ ಕಲ್ಯಾಕ್ ಲರ್ನಿಂಗ್ ರೈಟಿಂಗ್ ಕೋಡಿಂಗ್ ಮಾಡಕ ಅದಕ್ಕೆಲ್ಲ ಹೆಲ್ಪ್ ಆಗ್ಬಹದು. ಟ್ರಾನ್ಲೇಷನ್ ಮಾಡ್ ನ್ ತಿಲಾರ ಹ್ಮ. ಆನ್ಲೈನ್ ಬ್ಯಾಂಕಿಂಗ್ ಸಂಬಂಧ ಶಾಪಿಂಗ್ ಏನ್ರ ಮಾಡಕು ಹೆಲ್ಪ್ ಆಗುತ್ತೆ ಎದಕ್ ಯೂಸ್ ಮಾಡ್ಬೇಕು ಅದಕ್ಕೆ ಕರೆಕ್ಟ್. ಮಾಡಬೇಕು ಎಂಟರ್ಟೈನ್ಮೆಂಟ್ ಹೆಚ್ಚ ಆದ್ರ ಬಹಳ. ಈಗಂದ್ರ ಮಕ್ಕಳ ಮೇಲೆ ಬಾಳ್ಳ ಪರಿ ಪರಿಣಾಮ ಬಾಳ್ ಬೀಳ್ತತ್ ಬಾಳ ಕೆಟ್ಟ ಪರಿಣಾಮ ಬೀಳ್ತತ್.
ಹಾ ಇವಾಗೆಲ್ಲಾ ಸಣ್ಣ ನೋಡ್ರರು ಕೂಡ ಜಗ್ಗಿ ಫೋನ್ ಯೂಸ್ ಮಾಡ್ತಾರೀ. ಊಟ ಹೌದ್ರಿ ಊಟ ಮಾಡ್ಬೇಕಂದ್ರನು ಫೋನ್ ಬೇಕಕ್ ಫೋನ್ ಬೇಕಿಲ್ಲ ಕೊಡ್ಲಿಲ್ಲ ಅಂದ್ರ. ಹದ್ರಿ ಒಟ್ಟಿ ಯೂಟ್ಯೂಬ್ನಾಗ ಹಚ್ಲೇಬೇಕು ರೀ ಅವ್ರಿಗೆ. ಮುಂದೆ ವೀಡಿಯೋಸ್ ಇರಬೇಕು ಕಾರ್ಟೂನ್ಸ್ ಹಚ್ಚಿದ್ರ ಅಷ್ಟೇ ಊಟ ಮಾಡತಾರೆ.
ಕಾಟನ್ಚ್ಚವ್ರ ಊಟ ಅದು ರುಡಿ ಹಾಕ್ದ್ರ ಇವರ ಎಲ್ಲ.
ಆ ಪ ಪೇರೆಂಟ್ಸ್ ಗಳನ್ನ ಹಂಗೆ ಅದು ಯಾವ ಊಟ ಮಾಡಿದ್ ಸಾಕಂದ ಕೊಟ್ಟು ಕೊಡ್ತ.
ಕರೆ ಮತ್ತ ಈಗೆಲ್ಲ ಮತ್ತದು. ಕೆಪನ್ ಐತಿ ಕಡೆ ಚಲೋನ ಐತಿ ಚಲೋ ಹೆಂಗ ೈಐ ಅ್ರೆ ಸ್ವಲ್ಪ. ಕೆಲಸ ಜಂದೆ ಆತವಾ ಟೈಮ್ ಉಳಿಬಹುದು ಮತ್ತೆ ಎಜುಕೇಶನ್ ಮತ್ತೆ ಹೆಲ್ತ್. ಇರೋವಾಗ ಬಹಳ ಹೆಲ್ಪ್ ನೋತ್ರಿ ಇತ್ತು ಏ.
ನಾವ ಉಸ್.
ಬಿಸ್ನೆಸ್ಸಿಗ, ಬಿಸ್ನೆೆಸ್ ಎಫಿಶಿಯನ್ಸಿ ಹೆಲ್ಪ್ ಆತೈತಿ. ಏನ್ರ ಪ್ರಾಬ್ಲಮ್ ಇದ್ರೆ ಯಾಕ್, - ಯ್ರ ಜಲ್ದಿ ಪಟ್ನೆ ರಿಪ್ಲೈ ಬರ್ತೈತ್ರಿ ಮತ್ತ ಈಸಿಲಿ ಒನ್ ಇನ್ಫಾರ್ಮೇಶನ್ ಬೇಕಾಯತ ನಮಗ ಆ ದೇಶದ್ದು, ಆ ಪ್ಲೇಸ್ ದುಬೇರೆ, ಕಂಟ್ರಿ ಒಂದು ಹಳ್ಳಿ ಇನ್ಫಾರ್ಮೇಶನ್ ಬೇಕಂದ್ರರು ಪಟ್ನೆ ಈಸಿಲಿ ಸಿಗ, ಸಿಗುತ್ತ
ಹಾ, ರಿ ಏಜೆನ್ಸಿ ಇವ್ರಿಗೆ ಒಂದ್ ಸ್ವಲ್ಪ ಇಂಜಿನಿಯರ್ಸಿಗೆ ಎಫೆಕ್ಟ್ ಆಗ ಕಚ್ಬಿಡ್ರಿ,
ಲ್ಪ್ ಮಾಡ್ತತ್ರಿ ಇದುತ್ರ ಹ್ಮ್, ಮತ್ತ ಈ ಎ, ಐ ಅಂದ್ರ ಚಾಲೂ ಆಗಿತಿ ಈಗಲ್ಲ ಸಿ, ಎ, ಎಸ್ ಒಳಗಿ ಬೇರೆ ಇಂಜಿನಿಯರಿಂಗ್ ಒಳ ಬಾಳ ಬಾ ಬಾಳ ಅಂದ್ರ ಬಾಳ ಕೆಟ್ಟ ಇದು ಆಗೇತ್ರಿ. ಅವ್ರಿಗೆ ಎಷ್ಟೋ ಮಂದಿ ಕೆಲ್ಸದಿಂದ ಮೈಕ್ರೋಸಾಫ್ಟ್ ಕಂಪ್ನಿದ ಎಲ್ಲ ಎ, ಐ ಬರ್ನ ಎಷ್ಟು ಮಂದಿ ತಗ್ದಕಿನ್ರಿ.
ಹೌದ್ರಿ, ಎರ್ಲಿ ಜಗ್ಗಔಟ್ಪುಟ್ ಆಗ್ತಾರೀ.
ಮತ್ತ ಈಗ ಏನ್ರೆ ಪ್ರೈವೇಸಿ ಇದ್ದ್ರನು ಎನ್ ಒಳಗ ಅಪ್ಲೋ ಇದು ಆಗತ್ರಿ ಒಳಗ. ನಾ ಪ್ರೈವಸಿ ಇಡಪ್ಲೇ ಇರಲ್ಲ ಏನ್ ಯೂಸ್ ಮಾಡಲು. ಈ ಮತ್ತ ಟೆಕ್ನಾಲಜಿ ಮ್ಯಾಲೆ, ಜನ ಅಂದ್ರೆ ಇಷ್ಟ ಡಿಪೆಂಡೆಂಟ್ ಐತಿ ಏಯ್ ತಪ್ಪೋ.
ಎಯ್ಷಲ್ ಡಿಪೆಂಡಂಟ್,
ಫುಲ್ ಡಿಪೆಂಡೆಂಟ್ ರೀ ಎ, ಐ ಇರ್ಲಿಲ್ಲ ಅಂದ್ರೆ ಏನಿಲ್ಲ. ಒಂದ್ ಈಗ ಸ್ಟೂಡೆಂಟ್ಸ್ ಎಕ್ಸಾಮ್ ಬರಿಬೇಕಂದ್ರುನು ಚಾರ್ಜಿ ಜಿಪಿಟಿ ಜಬಿಟಿ. ಹ್ಮ್, ಆ ಚಂತನ ಫೋನ್ -ಫೋನ್ ಅದು ಸ್ಕ್ರೀನ್ ಟೈಮ್ ಹೆ ಎಕ್ಸಸ್ ಸ್ಕ್ರೀನ್ ಟೈ ಹೆಲ್ತ್ಗೆ ಎಫೆಕ್ಟ್ ಇರಬೇಕ.
ಹಾ, ಅದೇ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಸ್ಪೆಕ್ಟ್ ಬರಕ್ ಹಚ್ಬಿಟ್ಟದ ನೋಡ್ರಿ. ಈ ಸಣ್ಣ ಹುಡ್ರಿಗ ತಡ್ರಿ ಇ ಎರಡ್ ವರ್ಷ, ಮೂರ್ ವರ್ಷ ಇದ್ರರು ಕೂಡ ಅವ್ರಿಗೆ ಕೂಡ ಅಲ್ಲ ಫುಲ್ ಪಾಯಿಂಟೆಡ್ ಆಗಿರುತ್ತದೆ. -
ಕರೆರಿ ಈಗ ಯಾರಿಗ್ ಚಸ್ಮ, ಸ್ಪೇಕ್ಟ ಇಲ್ ಅಂತಿ ಹೇಳ್ರಿ. ಎಲ್ಲರಿಗಿ
ಜೀನ್ಸಿ ಕೂಡ ಬರ್ತ್ರಿ ಜಾಸ್ತಿ ಸ್ಕ್ರೀನ್ ನೋಡೋದ್ರಿಂದಾನೆ. ಇವಾಗ ಇವಾಗ ಇವಾಗೆಲ್ಲಾ ಸ್ಕ್ರೀನ್ ನೋಡ ಡದಿಂದ ಬರ್ತಾರೆ ಜೀನ್ಸ್ಗೆ ಕಮ್ಮಿ ಆಗಿ ಇವಾಗೆಲ್ಲ ಹಾ ಜಾಸ್ತಿ ಆದೇ ನೋಡ್ ತಪ್ಪಾರದ ಎಲ್ಲಾರೂ
ಕರೆಕ್ಟ್ ಫುಡ್ ಎಲ್ಲಾ ಕರೆಕ್ಟ್ ಮೇಂಟೆನೆನ್ಸ್ ಇದ್ರಾ, ಏನು ಆಗಲ್ರಿ ಅವೆಲ್ಲ ಡಯಟ್ ಮೇಂಟೆನೆನ್ಸ್ ಮಾಡ್ಬೇಕು. ಎಲ್ಲ ಕರೆಕ್ಟ್ ಮಾಡ್, ಹೆಂಗಗ್ರರಿ ಮತ್ತತ್ ಮಳಿ ಬೆಳಿ ಅದು ಆಯ್
ಮಳೆ ಬೆಳೆ ಬರ್ವಕ್ರಿ ಇವಾಗೇನ್ ನಡೀತೈತ್ರಿ. ಈಗ ಸದ್ಯಕ್ಕೆ ಮಳೆ ಇನ್ನೊಂದ್ ಹತ್ ದಿವ್ಸ ಒಳಗಾರ ಬರ್ಬೆಕ್ರಿ ಹಂಗೆ.
ಹಂಗ್ ಬರ್ಬೇಕನ್ರಿ ಮಳಿಅದು.
ಬರ್ಬೇಕ್ರೀ. ಬರ್ಲಿಲ್ಲ ಅಂದ್ರ ನಡಿತ್ ನಡಿತ್ರಿ ಹಂಗೇನಿಲ್ಲಾ ನಮ್ಮ ಬೋರ್ವೆಲ್ ಅದವು ಬಂದ್ರೆ ಕ ಎಲ್ಲಾ, ಟೈಮ್ಲ್ಲಿ ಕರೆಂಟ್ ಇರಲ್ಲಲ್ರರಿ ಹೊಲದಾಗ ಅದು ಟೈಮಿಂಗ್ಸ್ ಇರುತದ. ರಾತ್ರಿ ಬಿಟ್ಟುರು ಬಿಡ್ತಾರಿ ಎರಡ್ ಗಂಟೆ ಹಂಗೆ ಎದ್ದು ಹೋಗಬೇಕಲ್ರಿ ಅಲ್ಲಿ ತನಕ. ಎದ್ದು ಹೋಗಿ ಮತ್ತೆ ಮೋಟ- ಮೋಟ್ರ ಆನ್ ಮಾಡ ಮತ್ತೆ ಅಲ್ಲಿಂದ ಒಂಡದಾಗ ಶಿಫ್ಟ್ ಮಾಡಿ ಅಲ್ಲಿ ಒಂಡದಿಂದ ಮತ್ತೆ,
ಹೌದ್ರಿ, ಹಳ್ಳಿಹೋಲ್ದಾಗ ಕರೆಂಟ್ ಸಪ್ಲೈ ಅವ್ರ ಕರೆಕ್ಟ್ ಟೈಮ್ ಟು ಟೈಮ್ ಇರಲ್ಲಾ. ಯಾವ ರಾತ್ರಿ ಕೊಟ್ಟೆ, ಎರಡು ಗಂಟೆಗೆ ಕೊಟ್ಟೆ ಮೂರ್ ಗಂಟೆ ಕೊಟ್ಟೆ ನಿದ್ದಿ ಹಾಳಮಾಡ್ತಿ ರಿ ಹಾಳಾಯ್ತಂದ್ರ ಮತ್ ಹೆಲ್ತ್, ಹೆಲ್ತ್ ಅಫೆಕ್ಟ್.
ಹಾ, ರೀ ಮತ್ ಎರಡ್ ದಿವ್ಸ ಮಕ್ಕನ್ ಅದ್ರೀ ಮತ್ತೆ. ಮತ್ತೆ ನಿದ್ದೆ ಹಾಳಾಯ್ತ ಅಂದ್ರೆ ಫಿಕ್ಸ್,
ಇಲ್ಲಿ ನೊಂದು್ ಮಾಳ ಇರ್ ಬೆಳಿಬೇಕ್ರ ನ ಪಡಿಯ ಸರಿ ಒಂದ್ ಕಾಲ್ ಬರತೈತ್ರಿ ನಿಮಗ್ ಹಾಸ್ತಿನ್ರಿ ಆಮೇಲೆ.
ಹಾ ಸರಿ ಓಕೆ.